ಹಲೋ
ಹಲೋ
ಹಾ ಹೇಳಿ?
ನಿಮ್ ಫ್ರೆಂಡ್ಸದು ಮಾಡಸಿದ್ರಾ?
ಇಲ್ಲ ಸರ್ ಮಾಡಸಿಲ್ಲ ಮಾಡಸ್ಬೇಕ ಇದಂತೆನ್ ಸರ್?
ಅಲ್ಲಲ್ಲ ಕೇಳಿಲ್ಲ ನೀವ್ ಮಾಡ್ಸಿದ ಕೇಳಿದರಲ್ಲ ಮಧ್ಯಾಹ್ನ?
ಹ್ಮ ಅದು ಆಪ್ ಆಪ್ ಡೌನ್ಲೋಡ್ ಮಾಡೋದು ಸರ್ ಹ್ಮ ನೀವಾಗಿ ಕೇಳ್ತೀನ ಅಂತಂದ್ರೆ ಅವ್ರ ಕೂಡ ಮಾಡ್ತಾರೆ.
ಎಷ್ಟ ಜನ ಇದಾರೆ ಹೇಳಿ?
ಮೂವಾರ್ ಇದಾರೆ ಸರ್ ನಾಲರ್ ಇದಾರೆ ಸರ್.
ನಾನು ಕೇಳ್ ಹೇಳ್ತೇನಿ ಅವ್ರು ನೆನ್ನೆಗೆ ಲಾಸ್ಟ ಅಂತಿದ್ರು ಒಂದ್ ವೇಳಿ ಬೇಕಾದ್ರೆ ಅವ್ರು ಡೌನ್ಲೋಡ್ ಮಾಡಿ
ಹ್ಮ
ಹಾ ಫೋನ್ ಮಾಡ್ಬೋದು ಅನ್ಸತ್ ನೀವು ಅವ್ರಿಗೆ ಅವ್ರು ಮಾಡ್ಲಿಕ್ ಬರಲ್ಲ ನೀವು ಅವ್ರಿಗೆ ಮಾಡ್ಬೋದು.
ಹ್ಮ
ನಾ ಕೇಳ ಹೇಳ್ತೇನೆ ಅವರನ್ನೊಂದ ಸರಿ
ಓಕೆ
ಲಾಸ್ಟ್ ಅಂತಿದ್ರು
ಹ್ಮ್
ನೀಮ್ಮ್ತ್ತೆ ಮಂಡೆ ಮಂಡ ಬರ್ತ ಟೂರ್್ಟ್ ಬರ್ೀರಾ
ನಾವು ್ಯೂಸ್ಸ್
ಇಷ್ಟ ಬರ್ತೀರನಾ ಹಞ ಸರಿ ನಿಮ್ಗೆ ಕೊಡ್ತೀನಿ ತಡ್ರಿ ಕಾರ್ಡ್ಸ್ ಹೌದು
ಹ್ಮ್
ನೀವು ಯಾವ್ದ ಎಕ್ಸಾಮ್ ಬರೀತಿರದು ನೀವು
ಎಮ ಸ ಸೆಕೆ್ ಸಮ
ಎಂ ಎ ಸೆಕೆಂಡ್ ಸೆಮರ್
ಹ್ಮ್
ಎಮ ಎ ಲ ಆ ಸಬ್ಜೆಕ್ಟ್ ಇಂಗ್ೀ್ಕ್ಚರ್ ಆಗ್ತೀರಿ ನೀವು
ನೋಡೋಣ ಸರ್
ನೆಕ್ಸ್ಟ್ ಏನ್ ಮಾಡ್ಬೇಕ ಅಂತಿದೀ
ನೆಕ್ಸ್ಟ್ ಯಾವ್ದಾದ್ ವರ್ಕ್ ಮಾಡ್ಬೇಕು ಅಂತ ಹೇಳರು
ಹ್ಮ್ ಎ್ ಎ ಆದ್ಮೇಲೆ ನೆಕ್ಸ್ಟ್ ಎಜುಕೇಶನ್ ಏನ್ ಮಾಡ್ಬೇಕ ಅಂತಿದ್ರಿ
ಅದೇ ಸರ್ ಯಾವ್ದನ್ ಜಾಬ್ ಮಾಡೋಣ ಅಂತ ಇದೀಿ
ಅಂದ್ರ ಎಜುಕೇಶನ್ ಅಲ್ಲಿನ್ ಲಾಸ್ಟ್
ಹ್ಮ್ ಅಲ್ಲಿಗೆ ಲಾಸ್ಟ್ ಮಾಡ ನಿತನ್ಸ
ಅಲ್ಲಿ ಕಂಪಿಟೇನ್ ಎಕ್ಸ್ ಯಾವ ಟ್ರೈ ಮಾಡಬೋುದ ಅ ನೀವು ಎಮ್ ಎ ಮಾಡ್ಕೊಂಡಿದ್ರೆ
ಅದಕ್ಕೂ ಟ್ರೈ ಮಾಡ್ಬೇಕು ಸರ್
ಟೀಚಿಂಗ್ ಹೋಗ್ಬೇಕು
ಹ್ಮ್ ಟೀಚಿಂಗ್ ಇಷ್ಟೇ ಇಲ್ಲ ಸರ್
ಹಾ ಟ್ರೈನಿಂಗ್ ಹೋಗ್ಬೇಕಂದ್ರೆ ನೀವು ಇದಕ್ಕೆ ಯಾವನ್ ಕಾಂಪಿಟೇಷನ್ ಎಕ್ಸಾಮ್ ಅಂದ್ರೆ ಕೋಚಿಂಗ್ಕೆಲ್ಲ ಹೋದ್ರೆ ನಿಮಗೂ ಸ್ವಲ್ಪಲ್ಪ್ ಆಗುತ್ತೆ ಎಕ್ಮ್
ಕೋಚಿಂಗ್ ಎಲ್ಲ ಕಳ್ಸಲ್ಲ ಸರ್ ದೂರ ದೂರ
ಇಲ್ಲ ಬಳ್ಳಾರಿ ಸಿಗ್ಬಹುದು ಮ್ಯಾಕ್ಸಿಮಮ್ ನಿಮಗೆ ಇವನ್ ಬೆಂಗಳೂರ್ ನ ಹೋಗಕ್ ಆಗಲ್ಲ
ಹ್ಮ್ ಆದ್ರೆ ಬ್ಯಾಂಕಿಂದೆ ಸ್ವಲ್ಪ ಮಾಡ್ಬೇಕಂತತಿ
ಏನ್ ಮಾಡ್ಬೇಕ ಅಂತ ಹೇಳ್ರಿ
ಬ್ಯಾಂಕಿಂದು ಎಕ್ಸಾಮ್ ಬರ್ಬೇಕಂದೊಂದ ಐತಿ ಸೆರ್
ಬ್ಯಾಂಕ್ ಎಕ್ಸಾಮ್ನ ಡರೆಕ್ಟ್ ಹೋಗಂಗ ಅದಕ್ಕ ಕೋಿಂಗ್ ಇದೆ ಕೋಚಿಂಗ್ ಮಾಡ್ಬೇಕು ಇಲ್ಲಿ ರವಿ ಕೋಚಿಂಗ್ ಯಾವ್ದ ಕೇಳಿದೆ ಹೆಸರು
ಹ್ಞೂ
ಹ್ಮ್ ಟ್ರೈ ಮಾಡಿ ತಪ್ಪೇನಿಲ್ಲ
ಹ್ಮ್ ಅದ್ರಲ್ಲಿ ಅದೊಂದು ಮಾಡ್ಬೇಕನ್ನಯತೆ ಇಲ್ಲ ಏನಾದ್ರೂ ಆಫೀಸ್ ವರ್ಕ್ ಆದ್ರರು ಮಾಡ್ಬೇಕು ಒಟ್್ಮೇಲೆ ಏನಾದ್ರು ಜವಾ ಮಾಡಬೇಕು ನೋಡ್ರಿ ಸರ್ ನೀವ ಒಂದು
ನೋಡಣ
ಹ್ಮ್
ಎಮ್ಮೆ ಮೇಲೆ ಏನಿದೆ ನೋಡೋಣ
ಹ್ಮ್.
ಎಮ್ ಎಮ್ ಎಲ್ ಒಂದು ಇ ನೀವು ಹೋಗ್ತೀರಲ್ಲ
ಯಾಕೆ ಸರ್ ಕಂಪ್ಯೂಟರ್
ಅಲ್ಲ ಎಮ್ ಮೇಲೆ ಮ ಮ್ಯಾರೇಜ್ ಇದೆ
ಇಲ್ಲ ಸರ್ ಅದಕ್ಕ ಹೋಗಲ್ಲ
ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಅದಕ್ಕೆ ಹೋಗೋದು ಅದಕ್ಕೆ
ಹ್ಮ್ ಬೇಡ ಸರ್ ಅದು ಸದ್ಯಕ್ಕೆ.
ಒಟ್ಟೆ ನಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು
ಹ್ಮ್ ನಾನು ದುಡಿಯನ್ ಆಗಬೇಕು ಆಮೇಲೆ
ಹ್ಮ್
ಈ ಶತಮಾನ ಅದ ಸ್ವಾಭಿಮಾನ ಹೆಣ್ಣು.
ನೀ ಕೆಳ್ ಸೈತ ಅಂದ್ರೆ ನಾನು ನಿಜ
ಹ್ಮ್.
ನೀವ ಕೆಲಸ ಯ್ತ ಅಂದ್ರೆ ನೆನಪಿದ್ದೆ ನಾನು.
ಯಾವ ಕೆಲಸ
ಯಾವ್ದು ಕೆಲ್ಸ ಆಯ್ತಾ ಎಮ್ಮೆ ಮೇಲೆ ಅಂದ್ರಲ್ಲ ಅದು ನಂಬಿದ್ದೆ
ಅಯ್ಯೋ ಸಿಕ್ಕೇ ಸಿಗುತ್ತೆ ಮಾಡಿ ಮುಗ್ಸಿ
ಆದಷ್ಟು ಹುಡುಕಿದಿ ಸರ್.
ಹ್ಮ್ ಹಂಗೆ ಹುಡುಕಿ ಇಟ್ ಬಿಿಡ್ತೇನಿ ಎಲ್ಲಿ ಹೋಗ್ದಂಗೆ.
ಇ ಎಷ್ಟ ಎರಡ್ ಸೆಮ್ಮಿ ಅದಾವಲ್ಲ ಆ ಸೆಮ್ಮಿ ಮುಗಿಸಿಕೊಂಡು ಜಾಬಿ ಬರ್ತೀವಿ
ಪಿಜಿ ಮಾಡಿ
ಇವಾಗ ಬೇಡ ಸರ್ ಕಾಲೇಜ ಇ ಇತ್ತಲ್ಲ ಡಿಸ್ಕೌಂಟ್ ಏ ಮಾಡೋದು ಬೇಡ ಕಟ್ಟೋದನ್ ಕಟ್ಟಿನಿ
ಹ್ಮ್. ನೋಡಿ ಒಂದ್ ಜಾಬ್ಗೆ ಏನೇನ್ ಬೇಕದೆ ಎಲ್ಲವವನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಜಾಬ್ ಆಟಮಿಟಕ್ಕೆ ಸಿಕ್ಕ ಸಿಗುತ್ತೆ. ಎಂ ಒಂದ್ ಮುಗತಂತ ಅನ್ನೋದಲ್ಲ ಅದಕ್ ಬೇಕಾದ
ಆದಷ್ಟು ಟ್ರೈ ಮಾಡಿ ಕಂಪ್ಯೂಟರ್ ಬರುತ್ತೆ ಸರ್
ಹ್ಞೂ ಅಲ್ಲ ಅದ್ರ ಬೇರೆ ಬೇರೆ ಸಿವ ಇದಾವಲ್ಲ
ಹ
ಬೇಸಿಕ್ ಮಾಮಲ ಗೊತ್ತಿರುತ್ತೆ ಸ್ವಲ್ಪ ಡೀಪ್ ಆಗಿ.
ಅಕ್ಕ ಇಲ್ಲಿ
ನೀವು ಈಗ ಜಾಬ್ ಬೇಕಂದ್ರೆ ಬಳ್ಳಾರಿಗಾನ ಬರ್ಬೇಕಾಗತ್ತೆ ಇಲ್ಲ ಬೇರೆ ಕಡೆನ ಹೋಗ್ಬೇಕಾಗತ್ತೆ ನಿಮ್ಮೂರಿಗೆ ಜಾಬ್ ಸಿಗಬೇಕು ಅಂದ್ರೆ ತುಂಬಾ ಕಷ್ಟ
ನಮ್ಮೂಊರಾಗ ಬೇಡ ಸರ್ ಬಳ್ಳಾರಿ ಸಿಕ್ಕರು ನಡಿತೈತಿ
ಇದು ಊರಾಗ ಮತ್ ಜಾಬ್ ಮಾಡಬಾರದು ಬೆಲೆ ಇರಲ್ಲ
ಹ್ಮ್ ಯಾಕ್ ಸರ್
ಬೆಲೆ ಇರಲ್ಲ
ಹಾ
ಅದೇ ಬೇರೆ ಕಡೆೋದ್ರ ಹಾ ಮೇಡಮ ನಸ್ತೆೇ ಬನ್ನಿ ಮೇ ಕತ್ಕಲ್ರ ಅಂತ ರೆಸ್ಪೆಕ್ಟ್ ಮಾಡ ಅದೇ ನ. ಇದ್ವರ್ಗಾದ್ರೆ ಹಾ ಏನಮ್ಮ ಅಷ್ಟ ನಿಂತ್ ಗಂಟೆ ಗಂಟೆ ಗಟ್ಲೆ ಮಾತಾಡ್ತಾರೆ. ಹ್ಮ. ಕೆಲವೊಂದು ಚೆನ್ನಾಗಿರಲ್ಲ ಲೋಕಲ್ಗಿದ್ರೆ.
ಓ.
ಹೊರಗಡೆ ಹೋದರನ್ನೆ.
ಹ . ಮತ್ತೆ ನೋಡ್ಬಿಟ್ರೆ ಸರ್ ಒಂದು ಯದೊಂದು ಜಾಬ್ ನಮಸ್ತಂತ .
ನೀ ಒಂದು ಕೋಚಿಂಗ್ ಇದಕ್ಕೇನ್ ಹೊರಗ್ ಬರಲ್ಲ ಅಂತತ್ರಿ ಜಾಬ್ಗೆ ಎಲ್ಲ ಹೊರಡೆಲ್ಲೋಗ್ತಿರ.
ಕೋಚಿಂಗ್ ಅಂದ್ರೆ ಎಷ್ಟು ಎಷ್ಟು ತಿಂಗಳು ಕೊಡ್ತ.
ಹ್ಮ್.
ಕೋಚಿಂಗ್ ಅಂದ್ರೆ ಒಂದ್ ತಿಂಗಳ. ಅದು ಕಾಂಪಿಟೇಟಿವ್ ಬಿಡ್ರಿ ಸರ್ ಇದು ಯಾವ್ರ ಜಾಬ್ ಕ.
ಅಲ್ಲ ಕೆ ಎಸ್ ಟ್ರೈ ಮಾಡುಬವದು ನೀವು ಹ್ಞ ಕೆ ಪಿ ಎಸ್ ಸಾವನ್. ಟ್ರೈ ಮಾಡುಬೋದು.
ಅವೆಲ್ಲ ಟ್ರೈ ಮಾಡಕ ನಾವ್ ಆಯ್ತಿಲ್.
ಕೆ ಪಿ ಎಸ್ಸಿಗೆ ಐ ಟಿ ಬೇಕಾಗಿಲ್ಲ.
ಹ್ಮ್.
ಅದು ಎಕ್ಸಾಮ್ ಪಾಸ್ ಆಗ್ಬೇಕ ಅಷ್ಟೇನೆ ಪೊಲೀಸ್ಗ ಐ ಪಿ ಎಸ್. ಹಾದ್ರೆ ಐಟ್ ಬೇಕ್.
ಹ್ಮ್.
ಕೆ ಎ ಎಸ್ ಟ್ರೈ ಮಾಡುಬೋದಲ್ಲ. ತಹಶೀಲ್ದಾರ್ ಆಗ್ಬಹದು.
ಕೆ ಎಸ್ ಆದ್ರೆ ಕೆ ಎ ಎಸ್ ಎಕ್ಸಾಮ್. ಬರ್ದ ತಸೀಲ್ದಾರ್.
ಕೆ ಎಸ್ ಟ್ರೈನಿಂಗ್ ಕರೆಕ್ಟ್ ತಗೊಂಡು ಟ್ರೈ ಮಾಡಿ ಆಯ್ತಂದ್ರೆ.
ಹ್ಮ್.
ಲೈಫಲ್ಲಿ ಒಂದು ಡಿಗ್ನಿಫೈ ಲೈಫ್ ಇರುತ್ತೆ ನಿಮಗೆ.
ಕೆ ಎಸ್, ಕೆ ಎ ಎಸ್.
ಕೆ ಎ ಎಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ.
ಕೆ ಎ ಎಸ್ ಹ ಓಕೆ ಸರ್ ಅದೊಂದ್ ಟ್ರೈ ಮಾಡವ. ಥಾಕ್ಸ್ ಸರ್ ಸೇಲೋಶನ್ ಹೇಳಿರೋದಕ್ಕ್.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
ನಂಗೆ ಅಷ್ಟ ಐಡಿಯಾ ಇದ್ದಿಲ್ಲ ಅದ್ರೊಳಗ ಹ್ಮ್. ಹ .
ಮತ್ತ ಇನ್ನೇನ್ ಮಾಡ್ಬಹುದು ಎಲ್ಲಾನು ಒಂದು ಪ್ಲಾನಿಂಗ್ ಮಾಡ್ಕೊಂಡ್ ಲೀಸ್ಟ್ ಬರ್ದಿಟ್ಕೊಳಿ ಅದ್ರಲ್ಲಿ ನ. ಯಾವ್ದು ನನ್ ಕೈಲಿ ಮಾಡ್ಲಿಕ್ಕಾಗುತ್. ಅಥವಾ ಅದಕ್ಕ ಏನೇನ್ ತಯಾರಿ ಮಾಡ್ಕೋಬೇಕು ಅನ್ನೋದು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಅವಾಗ ಜಾಬ್ ಅನ್ನದ್ ಆಟೋಮೆಟಿಕ್ ಈ ಜಾಬ್ ಹೋಗ್ಲ್ಲ ಆ ಜಾಬ್ ಹೋಗಲ ಅನ್ನೋ ಅಷ್ಟು. ಆಪ್ಪಾರ್ಚೆನಿಟಿ ನಿಮ್ ಸಿಗುತ್ತೆ ಯಾವಾಗ್ಲ ಮಿಪ್. ಪ್ರ್ರೆಷನ್ ಇರ್ಬೇಕು.
ಇವಾಗ ಎರಡು ಸ ಪ್ರೆಷನ್ ಅಂತ ಆಗಲ್ ಬಿ ಸ ಅದು ಸ ಇದು.
ಅಲ್ಲಲ್ಲ ಇದ್ ಮುಗಿಸಸ್ಕಳ್ರಿ ಇದ್ ಮುಗಸ್ಕೊಂಡ್ಮೇಲೆ ನಾನನ್ ಹೇಳೋದು ಈಗ ಹೆಂಗಂದ್ರೆ ನಾನನ್ ಹೇಳೋದು ಈಗ ಒಂದು ದೊಡ್ಡ. ಹೋಟ್ಲ್ಗ್ ಹೋದ್ರೆ ಇಡ್ಲಿ ಬೇಕಂದ್ರೆ ಸಿಗುತ್ತೆ. ದೋಸೆ ಬೇಕಂದ್ರೆ ಸಿಗುತ್ತೆ ಕೇಸರಿ ಭಾತ್ ಬೇಕಂದ್ರೆ ಸಿಗುತ್ತೆ ಪಲಾವ್ ಬೇಕಂದ್ರೆ ಸಿಗುತ್ತೆ. ಏನ್ ಬೇಕಂದ್ರೆ ಸಿಗುತ್ತ ಹೌದಾ. ಹಾಂಗೆ ನಮ್ಮಲ್ಲಿ ಒಂದ್ ಜಾಬ್ ಬೇಕಾದ ಆ ಎಲ್ಲಾ ಸ್ಕಿಲ್ ನಮ್ಮಲ್ಲಿ ಇತ್ತು. ನಮ ಜಾಬನದ ಇದ. ಹೋಗಲದು ಹೋಗ್ಲದು ನಮ್ಗೆ ಚೂಸ್ ಮಾಡ್ಕಳಷ್ಟು ನಾವು ಬಿಸಿ ಆಗ್ಬಹದು ಅವಾಗ. ನಮ್ಮಲ್ಲಿ ಆ ಸ್ಕಿಲ್ ಇಲ್ಲ ಅಂದಾಗನೇ ಹ ವೆಟ್ ಮಾಡ್ಬೇಕು ಹಾಯ್ಬೇಕು. ಓ ಪುಲಾತ್.
ಹ್ಮ್
ನಿಮಗೆ ಏನ್ ಇಂಟ್ರೆಸ್ಟ್ ಯಾವ ಜಾಬ್ ಇಂಟ್ರೆಸ್ಟ್ ಯೋಚನೆ ಮಾಡಿ ಲೈಫ್ ಆಂಬಿಷನ್ ಅದು. ಏನ್ ಮಾಡದು ನನ್ ಲೈಫಲ್ಲಿ ಹಿಂಗೆ ಇದ್ ಮಾಡ್ಬೇಕು ಅನ್ನೋದ ನಿಮಗೆ ಇರ್ತ. ಮತ್ತೆ ಅದು ನನ್ ಲೈಫ್ ಅಲ್ಲಿ ಏನ್ ಮಾಡದ್ರೆ ಚೆನ್ನಾಗಿರು ಎಲ್ಲ ಯೋಚನೆ ಮಾಡಿ ಅವಾಗ ಜಾಮ್ ಟೈ ಮಾಡಿ ಸುಮ್ಮನೆ. ನಾನ ಯಾವ್ದೊ ಒಂದು ಜಾಬ್ಗ್ ಹೋಗ್ತನಿ ಅದೊಂದು ಜಾಬ್ ತಗೊಂತೀನಿ ಅನ್ನೋದಲ್ಲ. ಜಾಬ್ ತಗೊಳೋದು ಈಜಿ. ಆದ್ರೆ ಆ ಜಾಬ್ ಲ್ಲಿ ನಮ್ಗೆ ಎಷ್ಟು ಖುಷಿ ಕೊಡಂತದ್ದ ಇದೆಯ ಅನ್ನೋದ ನೋಡ್ಬೇಕು. ಖುಷಿ ಕೂಡ ಕೊಡ್ಲಿಲ್ಲ ಅಂದ್ರ ಆ ಜಾಬ್ ಹೌದು ಜಾಬ್. ಬಂದ್ ಹುಡುಗಾಟ ಅನ್ಕಂಡಿ ಹೋಗಿ ಒಂದ ದಿನ ಹೋಗಿ ಬೆಳಗ್ ಹೋಗಿ ಸೈನ್ ಮಾಡಿ ಸಂಜೆ ಬಂದ ಮನೆಗ್ ಕುಂತ್ಕೊಳದಲ್ಲ. ಒಂದ್ ಜಾಬ್ ಸಿಕ್ಕ ಲೈಫ್ ಲಾಂಗ್ ಇರುತ್ತ ಆ ಜಾಬ್ ಲೈಫ್ ಲಾಂಗ್ ಇಲ್ಲಿ ಇರ್ಬೇಕಂದ್ರೆ. ಆ ಜಾಬ್ ಅಲ್ಲಿ ನಿಮ್ಗ ಖುಷಿ ಕೊಡುವಂತ ವಿಷಯ ಇದ್ದಾಗ ಮಾತ್ರ ನೀವ್ ಅದನ್ನ ಎಂಜಾಯ್ ಮಾಡ್ಕೊಂಡ್ ಕೆಲ್ಸ ಮಾಡ್ತೀರಾ. ಇಲ್ಲಂದ್ರೆ. ಆರು ತಿಂಗಳಿಗೆ ಬೋರ್ ಆಗುತ್ತ ಈಗ ಕೆಲವರು ಸಾಫ್ಟವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಸಂಬಳ ಬರುತ್ತೆ ಲಕ್ಷ ಕಟ್ಟಲೆ. ಆದ್ರೆ ಅ ಅದ್ರ ಲೈಫಲ್ಲಿ ಖುಷಿ ಕೊಡ್ಲಿಲ್ಲ ಅಂದ್ರೆ ಕೆಲವರು. ಡಿಪ್ರೆಷನ್ಗೆ ಹೋಗ್ತಾರೆ ಸೂಸೈಡ್ ಮಾಡ್ಕಳೋರ್ ಇದಾರೆ ಹ. ಬ್ಯಾಡ್ ಹ್ಯಾಬಿಟ್ಸ್ ಗೆ ಇದಾಗಿ ಲೈಫ್ ನ ಹಾಳ್ ಮಾಡ್ಕಳರಿದ್ದಾರೆ. ಲೈಫ್ ಅಲ್ಲಿ ಜಾಬ್ ಅನ್ನೋದು ನಮ್ ಖುಷಿ ಕೊಡಂಗಿರ್ಬೇಕು. ನಮ್ಗ ಕೆಲಸ ಅನ್ನಿಸಲೇಬಾರ್ದು ಅವಾಗ ನಮಗೆ. ಆಗ ಕೆಲ್ಸದಲ್ಲಿ ಶ್ರದ್ಧೆ ಇರುತ್ತೆ ಇಂಟ್ರೆಸ್ಟ್. ಸ್ಟ್ ಇರುತ್ತೆ ಹ್ಮ್ ಏನೊಂದು ಸಾಧನೆ ಮಾಡಕ್ ಬರುತ್ತೆ ಈಗ ಒಬ್ ರೈತ. ಬೆಳೆಯೋದ ಅವ್ನ ಖುಷಿ ಕೊಡಂತ ವಿಚಾರ ಹಂಗಾಗಿ ಅವ್ ಬೆಳಿಗ ನಾಲ್ಕ ಗಂಟೆಗೆ ನಿದ್ದೆಗೆಟ್ಟ ಎದ್ದು ಹೋಗತಾನೆ. ಏನೇನ ಬೇಕಂತ ಹೇಳಿ ಹುಡುಕ್ತನೆ. ಯಾವಾಗ ಕಳೆ ತಗಸ್ಬೇಕು ಯಾವಾಗ ಏನ್ ಮಾಡ್ಬೇಕು ಅಂತೆ ಎಲ್ಲ ವನ್ನು ಯೋಚನೆ ಮಾಡ್ತಾನೆ ಯಾಕ ಇಂಟ್ರೆಸ್ಟಂಡ್ ಇದೇ ಅದ್ರಲ್ಲಿ ಅದೇ ಬೇರೆೆಯದ್ರ ಕಡೆಗೆ ಇಂಟ್ರೆಸ್ಟ್ ಐತ ಅಂದ್ರೆ ಅವನಗ ಇರಲ್ಲ. ನೀ ಸುಮ್ನೆ ಜಾಬ್ ಜಾಬ್ ಅಂತಿದ್ರಿ. ಬಟ್ ನಾನು ಏನ್ ಮಾಡ್ಬೇಕು ಯಾ ಜಾಬ್ ಮಾಡಿದ್ರೆ ನಾನು ಅದ್ರಲ್ಲಿ ಗೆಲ್ತೀನಿ ಹೆಸರು ಮಾಡ್ತಿ
ನಂಗ ನಂಗ ಅದೇ ಐಡಿಯಾ ಇಲ್ಲ ಸರ್.
ನೀ ಅದಲೇ ಎಡ್ವತಿರೋದ ಈಗ ಸುಮ್ನೆ ಜಾಬ್ ತಗೊಂತಿ ಅ ಅನ್ನೋದಷ್ಟೇ ನಾನ್ ಜಾಬ್. ತಗೋಬೇಕು ಜಾಬ್ ತಗೋಬೇಕು ಅಷ್ಟೆ ಆದ್ರೆ ಆ ಜಾಬು. ನಾವು ಕಂಫರ್ಟಬಲ್ ಝೋನಲ್ಲಿ ಇದ್ದಿಯಾ. ನಾವು ಅದರಲ್ಲಿ ಸೆಕ್ಸಸ್ಫುಲ್ ಆಗ್ತಿವ ಅದನ್ನ ನೋಡ್ಬೇಕು ಈಗ.
ಅದನ್ ಫಸ್ಟ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊ. ನಾನ ಏನ್ ಜಾಬ್ ಮಾಡಿದ್ರೆ ಬೆಟರು ನನ್ ಯಾವ್ದ್ ನನ್ಗಿನ ನಿಮ್ ನಿನ್ಗೆ ಏನ್ ಇಂಟ್ರೆಸ್ಟ್ ಇದೆ ಯಾವ ಏನ್ ಸ್ಕಿಲ್ ಇದೆ. ನಾನ್ ಯಾವ್ದ್ರಲ್ಲಿ ಮಾಡ್ಬೇಕು ಅನ್ನದ್ ನಿನ್ ಮನ್ಸಿಗೆ ಗೊತ್ತಿರತ್ತೆ. ಒಂದ್ಸಪ್ ಫ್ರೀ ಯಾಗಿ ಕುತ್ಕೊಂಡು ಒಬ್ಬಳೆ ಯೋಚನೆ ಮಾಡ್ ಅವಾಗ ಒಂದು ಐಡಿ ಡಿಯಾ ಬರ್ತಾವ ಇಲ್ಲ ನಾನಪ್ಪ ಲೆಕ್ಚರ್ ಆಗ್ಬೇಕು ಅಥವಾ. ಬ್ಯಾಂಕ್ ಎಂಪ್ಲಾಯ್ ಆಗ್ಬೇಕ ಅದೇ ನನ್ಗ ಇಷ್ಟ ಇವೆಲ್ಲವೂ ನಿನಗ ಮೈಂಡಿಗೆ ಬರುತ್ತೆ. ಯಾವ್ದ್ ಫೈನಲ್ ಆಗ.
ಗ್ಯಾಂಗ್ಕ್ ಎಂಪ್ಲೈ ಆಗದಂತ ಇ ಆಯ್ತ ಸರ್ ಲೆಚ್ಚರ್ ಆದಂತೂ ಇಲ್ವೇ ಇಲ್ಲ ಹಸಿದರಿೀ ಅಲಿ
ಅಲ್ಲಿ ಬೆಳಿಗ್ ಹೋಗಿ ಸಂಜೆವರ್ಗ ಇರ್ಬೇಕು ಹ್ಮ್ ಅವಲ್ಲಲ್ಲಿ ಇರ್ತವೆ
ಬೆಳಗ್ಗೆ ಹೋಗಿ ಸಂಚೆ ಬರೋದು ಎಷ್ಟಲ್ಲ
ಸರಿ ನಾರ್ಮಲ್ ಕಾಲ್ ಮಾಡಕರ್ ಮಾಡಿ
ಮತ್ತೆ ಸರ್
ಹ್ಮ್ ನಲ್ಲ ನಾರ್ಮಲ್ ಕಾಲ್ ಬೇಕಾದ್ರೆ ಮಾಡಿ ಅಂದೆ
ಹೌ ಸರ್
ಹ್ಞೂ
ಚತ್ ಮಾಡ